ಹಪಡ್ಸ
ಹಾ
ಏನ ಹೊರಗ ಬಂದಲ್ಲ ಹೊರಗಡೆ
ಹಾ ಹೊರಗುವ ಇಲ್ ಕೊಲಿಂಬಲ್ಲಿ ಏನು
ಹ್ಮ ಎದೆ ಕೂಲಿಗೆಿದ್ದಾ
ಏ ಎಷ್ಟಾದ್ದು ಬರ
ಅದೇ ನಟನ ನಟ್ವರ್ಕ್ ಬರಲ
ಇಲ್ಲಿ ಪುಲ್ ಬಲ್ಲ ಪೂರ ಪಾಯಸಿ ಬರ್ ಹಾ
ಏ ನೆಟ್ವರ್ಕ್ ಎಂತ ಇವಾಗ ನೆಟ್ವರ್ಕ್ ಎಲ್ಲ ಇವು ಕಟ್ ಆಗಿಬಡ್ತದ ಕಾಲು ಇರುದು
ಪಾಯ್ಿ ಆದ ಹೊಲ್ದೇೆಕಣಗೊಂಡ ಹೊಲ್ ಬಲ್ನ್ ನೋಡ
ಆಯ್ತ ಆಯ್ತ ಆಯ್ತು ಎನ್ ಮಾಡಡಕ ಆಯ್ತಪ್ಪ
ಈಗ ಸುನೆ ಬಂದ ನಿಂತು ನೋಡಪ್ಪ ಕ್ರೀಾಡಕ್ ಹೋಗಿ ಬರ್ಬಕ್ ಎಲ್ ಮತ್ತೆ
ಹಯದ್ರ್ಯಾ
ಅಲ್ಲಿ ಯ ಹಬಾಗಂದ ಮಾಡ್ತ ಆತ್ ಮಳೆ ಒಳ್ಳಲ ಬರುತ್ತೆ
ಹೌದಲ್ಲಾ
ಆಯ ಕಾಂಗ್ರೆಸ್
ಮೆ ಹೋಗದ ಹೌದು ಮಳೆ ಬಂತಲ್ಲ
ಟಿ ಶರ್ಟ್ ಆಾಕಂಬರ್ರಿ ಹೊಸ ಟೀ ಶರ್ಟ್
ಸಟ್ ಶರ್ಟ್ ಹಲ್ಸಲ್ ಟೀ ಶರ್ಟ್ ಹಾಕಿಂದು್ ಆಡಂಬ್ರೀ ನಾಳೆ
ಅದ ನಾಳೆಗ ಹಂಗ್ರ ಆರ ಮತ್ತಂದ ಚಾಗೆ ಕುಡದ್ರ ಎಲ್ಲ ಕುಮ್ರ
ಹಾಡ್ದವಿ ಎಲ್ಲಾ ನಾಷ್ಟ ಮಾಡಿದೀವಿ ಹೊಲಗ ತಡ ಮಳೆ ಹೊಡಿತ ಹೊಡಿತ ಮತ್ತ ಮಳೆ ಬರಕ್ಕತ್ತೊಮ್ಮೆ
ಬರ ರನ್ ಸಾಲ್ಲ ಎ ಕಲ ಕಟ್ಟದ ಹ
ಯಾರ
ಎಲ್ಲಪ್ಪ ಹನುಮಂತ್ಣ
ಹಾ
ಹನುಮಂತ ಅಣ್ಣ ಸೇಣ್ಣ ಸೆಟ್ಟಿಂಗ್ಾಗ ಹೋದರು ಹುಡುರು ಇಯ್ತವು ಏನ
ಮಾಡಪ್ಪ ಅ ಹೊರಗಡೆ ಬಂದನಾ
ಹ ಚಲ ಆಯ್ತು ರಿ ನಿಮ್ ಊರಾಗ ಹಾ ಏನ
ಹಂಗೆಿ ತುಳಿಯದ ಎರಡು ತುಳ್ತರ ಒಂದು ತುಳ್ತರಗೆ
ನಂಬಲ್ಲಿ ಒಂದಸಲ ನಿಂಬಲ್ಲಿ
ನಮ್ಮಲ್ಲಿ ಎರಡು ಎರಡು ದಂಡ ಆಗುತ್ತೆ ಒಂದ ದಂದ
ಹಾ ಹ ನಾ ಮರಲ್ಲ ಒಂದೇ ಟೈಮ್
ಹ್ಮ ಹಾ
ಹ್ಮ್ ಅಕ್ಕಾಯ ಮ ಹೋಗ್ ಬಂದ ಏಳ ತಾರೀಕು ಹೋಗಿದ್ದ ದಪ್ಪಂತ ತನಕೊಂಡೆ
ಹ್ಮ ಹಾ ಹಾ
ನಿ ಆಯ್ ಜಳ ನಡಲ್ಲಲ್ಲಿ ನಮ್ಮಲ್ಲಿ ಪೊಲೀಸರು ಬರ್ತಾರ ಜಗ್ಗೆ ಮಂದಿ ಬದಲಾಗಿ ಅದೆ ಸ್ಟೇಷನ್ ಮುಂಚಕ್ಕೆ ಮುಂದ ಬರ್ತವೆ ನಡೆಯಲ್ಲ ಜಗಳ ಸಂಡೆ
ನಾಳೆ ಹೋಗ್ಬೇಕು
ಪ್ರವಾಸ ಇಡಮ್ ಅಂತಂದ್ರೆ ಏನಾಯ್ತ ಏನಿಲ್ಲ ಇದು ಪ್ರವಾಸಕ್ಕೆ ಹೋಗಮ್ಮ ಅಂದ್ರ
ಹಾ
ಮುರುಡೇಶ್ವರಕ ಆತ್ಹೋಗಿ ಐವಳ ಪಟದಕಲ್ಲು ಬಾದಾಮಿ
ಮತ್ ಹಾಗೊಮ್ಮ ನೆಡೀರಿ
ಮಾಡ್ತ ಬರರ ಅಂತ ಅಂದ್ರರು ಗಪ್ಪ ಆದದ್ರರು ಏನಲ್ಲಲ್
ಹ್ಮ ಗ್ರೂಪ್ ಗಿಪ್ ಮಾಡಿ ಗ್ರೂಪ್ ಮಾಡ ಹೋಗ್ಬೇಕಪ್ಪ ಅದೇ
ಹ ಅದೇ ಗ್ರೂಪ್ ಮಾಡ್ಬೇಕು ಎಲ್ಲಾರು ಮಾತಾಡ್ಕಬೇಕು ಎಷ್ಟ
ು ಹಾದ ಹ ಹ ಅದ ಹುಷಿ ಬ್ರ ಹುಸಿಗ್ಬ ಹುಸಿ ಕೂಡ ಆಯ್ತ ಹಾ ಇ ಒಂದು ಫೋನ್ ಅದ ಫೋನ್ ಆಲ್ಲ ಹಾಗ ಅಂತ
ಹಾ
ಫೋನ್ ಹೋಗಲ್ಲ ಈಗ
ಸಪಡ ಸುತ್ತನ್ವ
ಅದೇ ಮಾಡ್ದ ಅದನ್ ಕೆಲ್ಸ ಸಾಕಲ್ಲ ಅದು
ಕೊರ್ಷ ಬಾರ ದಖಾನ
ಟೋಕನ್ ಗೆ
ಆರಾಮ
ಇ ಕೆಲಸ ಆಗಲ್ಲಂದ ಅಳ್ಳಗ
ಹ ಟೋಕನ್ ಹೋಗಕ್ಕು ಟ್ರೀಟ್ಮೆಂಟ್ ಕೊಡ್ತಾರ ಆರಾಮಾಗೆ ಏನಾಗುತ್ತೆ ಏನಾಗಲ್ಲ ಈ ಲೋಕಲ್ ಡಾಕ್ಟರ್ ತೋರ್ಸ್ರ ಆರಾಮ ಆ ಗೌರ್ಮೆಂಟ್ ಆಸ್ಪತ್ರೆಗ ಹೋಗಬೇಕ್.
ಹೌದ ಹೌದ ಕರೆಕ್ಟ್ ಐತ್ ತವ್ರ ನಾಳೆ
ಹ್ಮ್ ಗೌರ್ಮೆಂಟ್ ಆಸ್ಪತ್ರೆಗ ಹೋದ್ರ ತೋರ್ಸ ಅಂದ್ರೆ ಆರಾಮ್ ಅದ ಆರಾಮ್ ಕುರ್ಕರಲ್ಲ
ಅದ್ರೀ ನಾಳಗ್ ಒಗಮ್ ರಿ
ಇಲ್ಲ ಹ ಏ ನರ ಮಾಡಲ್ಲ ಯತ ಅಂದಾವ ನಿಮ್ ಕಡೆಗೆ ಸರಾವ
ನಮ್ ಕಡೆ ಯ್ರೀ ನಾಕ್ ನಾಲ್ಕ ಎಲ್ಲಿ ನಿಮ್ ಕಡೆ ಹೆಂಗ ಅವ್ರಿ ಹಲೋ
ನಾಕಕ್ ಆರವಾರ ಹೇಳಗೆ ಯ ಸರಿಯಾಗ ಅವ ನಮಂಬಲ್ ಜ್ಯ ಬ್ಲೌವ್ ಬ್ಲೋ ಬ್ಲೋ ಮಾತಾಡ್ರಿ ಬ್ಲೋ
ಹ್ಮು
ಎಲ್ಲಿದ್ದೀಯ ನೆಟ್ವರ್ಕೇ ಬರ್ತಾ ಇಲ್ಲ ಸರಿಯಕ್ಕ. ಬವ್ ಬಳ್ಳಾ ಹಾ ಹೇಳ.
ಆ ನಿಮ್ಮ
ಆ
ಕೇಳ ನಿನ್ನ್ ವಾಯ್ಸ್ ಕೇಳ
ನೆಟ್ವರ್ಕ್ ಇಲ್ಲ ಅನ್ನ್ ಫೈಜಿ ಅದ್ ಹೊರಗಿದ್ದಿ ನೆಟ್ವರ್ಕ್ ಇಲ್ಲ.
ನಿಮ್ದ ನೆಟ್ವರ್ಕು.
ಹ್ಮು ಇಲ್ಲಿ ನಾನು ಹೊರಗ ಇದ್ನಿ ಇಲ್ಲಿ ರೋಡ್ಗ ಇದ್ನಿ ನಾನು ಪೈಜಿ ಅದ ಇಲ್ಲಿ. ಇಲ್ಲಿ ಮುಂದೆ ಇದ್ದೀನಿ ಹೊಲ ಅಯ್ತಲ್ಲ ಹೊಲ ಹತ್ತಿರ ಇದ್ದೀನಿ. ರೋಡಿಗ್ ಬಂದಿನ್. ಹ್ಮು ಎಕಡಿ ಎಡಗಡೆ ಆ ಬ್ಲೋ ಪಸ್ಟಾ ಬಿದ್ದಿ ಅ ಹಲೋ ನೆಟ್ವರ್ಕ್ ಬರುತ್ತಾ. ಬ್ಲೋ